ನಮಸ್ತೆ.
ನಮಸ್ತೆ
ಹ್ಮ್ ಏನು ಮಾಡುತ್ತಿದ್ದೀರಿ. ಕೇಳುತ್ತಿದೆಯೇ
ಹಾ ಕೇಳುತ್ತಿದೆ ಸುಮ್ಮನೆ ಕುಳಿತುಕೊಂಡಿದ್ದೇನೆ.
ಊಟ ಆಯಿತೆ
ಆಯಿತು ನಿಮ್ಮದಾಯಿತೆ
ಹ್ಮ್ ಆಯಿತು ಇಂದು ಕರ್ನಾಟಕದ ಇತಿಹಾಸದ ಬಗ್ಗೆ ಮಾತನಾಡಣವೇ.
ಖಂಡಿತವಾಗ್ಲೂ ಕರ್ನಾಟಕವು ಭಾರತದ ಅತ್ಯಂತ ಪ್ರಾಚೀನಮ ಇ ವೈಭವಿಷ್ಯದಿ ಇತಿಹಾಸವನ್ನು ಹೊಂದಿರುವ ರಾಜ್ಯವಾಗಿದೆ.
ಹ. ಆ ಕರ್ನಾಟಕ ಎಂಬ ಹೆಸರಿನ ಅರ್ಥವೇನು
ಕರು ಎಂದರೆ ಎತ್ತರವಾದ ಪ್ರದೇಶ ಮತ್ತು ನಾಡು ಎಂದರೆ. ಪ್ರದೇಶ ಅಥವಾ ದೇಶ ಅಥವಾ ಪ್ರದೇಶ ಈ ಎರಡು ಪದಗಳಿಂದ ಕರ್ನಾಟಕ ಎಂಬ ಹೆಸರು ಬಂದಿದೆ ಎಂದು ಅನೇಕ ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ.
ಕರ್ನಾಟಕದ ಇತಿಹಾಸ ಎಷ್ಟು ಹಳೆಯದು
ಕರ್ನಾಟಕದ ಇತಿಹಾಸವು ಸಾವಿರ ವರ್ಷಗಳಷ್ಟು ಪ್ರಾಚೀನವಾಗಿದೆ ಇಲ್ಲಿ ಅನೇಕ ರಾಜವಂಶಗಳು ಆಳ್ವಿಕೆ ನಡೆಸಿವೆ
ಕರ್ನಾಟಕವನ್ನು ಮೊದಲಿಗೆ ಯಾರು ಆಳಿದರು
ಕ ಆರಂಭದಲ್ಲಿ ಹಲವಾರು ಸ್ಥಳೀಯ ಆಡಳಿತಗಾರರು ಇದ್ದರು ನಂತರ ಕದಂಬರು ಕರ್ನಾಟಕದಲ್ಲಿ ಸ್ವಾತಂತ್ರ ರಾಜ್ಯವನ್ನ ರಾಜ್ಯವನ್ನು ಸ್ಥಾಪಿಸಿದ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದ್ದರು
ಕದಂಬರ ರಾಜಧಾನಿ ಯಾವುದು
ರಾಜಧಾನಿ ಬನವಾಸಿಿಯಗಿತ್ತು ಅವರು ಕನ್ನಡ ಭಾಷೆ ಮತ್ತು ಆಳ್ವಿಕೆಗೆ ವೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದರು
ಹ್ಮ್ ನಂತರ ಯಾವ ರಾಜವಂಶಗಳು ಆಳ್ವಿ ಕೆ ನಡೆಸಿದರು
ಗಂಗರು ಚಾಳುಕ್ಯರು ರಾಷ್ಟ್ರಕೂಟರು ವಯ್ಸಳರು ವಿಜಯನಗರ ಸಾಮ್ರಾಜ್ಯ ಹಾಗೂ ಮೈಸೂರು ಒಡೆಯರಾದಂತಹ ಅನೇಕ ವಂಶ ರಾಜ್ಯ ವಂಶಗಳು ಕರ್ನಾಟಕ ಕವನ್ನು ಆಳಿದ್ದವು
ಚಾಳುಕ್ಯರ ವಿಶೇಷತೆ ಏನು
ಅವರು ಸುಂದರವಾದ ದೇವಾಲಯಗಳನ್ನು ಶಿಲ್ಪಕಲೆ ಮತ್ತು ವಾಸ್ತು ಶಿಲ್ಪಕ್ಕೆ ಪ್ರ ಪ್ರಸಿದ್ಧರಾಗಿದ್ದರು
ರಾಷ್ಟ್ರಕೂಟರ ಸಾಧನೆಗಳೇನೇನು
ಅವರು ಆ ಕಲೆ ಸಾಹಿತ್ಯ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಹೆಚ್ಚು ಮಹತ್ವ ನೀಡುತ್ತಿದ್ದರು
ಹೊಯ್ಸಳರ ಬಗ್ಗೆ ಹೇಳಿ
ಹೊಯ್ಸಳರು ಅದ್ ಅದ್ಭುತವಾದ ದೇವಾಲಯಗಳನ್ನು ನಿರ್ಮಿಸಿದರು ಅವರ ಶಿಲ್ಪಕಲೆ ಇಂದಿಗೂ ವಿಶ್ವದ ಗಮನ ಸೆಳೆಯುತ್ತದೆ
ವಿಜಯನಗರ ಸಾಮ್ರಾಜ್ಯದ ಮಹತ್ವವೇನು
ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಸಾಂಸ್ಕೃತಿಕ ಕಲೆ ವ್ಯಾಪಾರ ಮತ್ತು ಆಡಳಿತದಲ್ಲಿ ಮಹತ್ವ ಪಾತ್ರ ವಹಿಸುತ್ತಿಿದ್ದತ್ತು ಕೃಷ್ಣ ಕೃಷ್ಣದೇವರಾಯ ಕಾಲವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತಿತ್ತು
ಮೈಸೂರು ಒಡೆಯರ ಆಡಳಿತ ಹೇಗಿತ್ತು
ಅವರು ಶಿಕ್ಷಣ ಕಲೆ ಸಂಗೀತ ಸಾಹಿತ್ಯ ಮತ್ತು ಸಾರ್ವಜನಿಕ ಅಭಿವೃದ್ಧಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದರು
ನೀವು ಸ್ವಲ್ಪ ತಡವಾಗಿಯೇ ಓದಿರಿ
ಸರಿ
ಹ ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಪಾತ್ರ ಏನು
ಕರ್ನಾಟಕದ ಅನೇಕ ನಾಯಕರು ಸ್ವಾತಂತ್ರ ಚಳುವಳಿಯಲ್ಲಿ ಭಾಗವಹಿಸಿ ದೇಶಕ್ಕಾಗಿ ಹೋರಾಡುತ್ತಿದ್ದರು
ಕರ್ನಾಟಕ ರಾಜ್ಯ ಯಾವಾಗ ರೂಪುಗೊಂಡಿತು
ಕರ್ನಾಟಕ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಸಾವಿರದ ಒಂಬೈನೂರ ಐವತ್ತ ಆರರ ಆರು ನವೆಂಬರ್ ಒಂದರಂದು ರಾಜ್ಯವನ್ನು ರಚಿಸಲಾಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡ ಎಪ್ಪತ್ತ್ ಮೂರರಲ್ಲಿ ಎಪ್ಪತ್ ಮ್ಮರ ಏನ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಇಡಲಾಯ್ತು
ಕರ್ನಾಟಕದ ಸಾಂಸ್ಕೃತಿಕ ವೈಶಿಷ್ಟ್ಯತೆಗಳು ಯಾವುವು
ಕನ್ನಡ ಭಾಷೆ ಜಾನಪದ ಕಲೆಗಳು ಯಕ್ಷಗಾನ ಸಂಗೀತ ಮತ್ತು ನೃತ್ಯ ಸಂಗೀತ ಸಾಹಿತ್ಯ ಮತ್ತು ವಿವಿಧ ಉತ್ಸಾಹಗಳನ್ನು ಕರ್ನಾಟಕದ ಎಮ್ಮೆ
ಕರ್ನಾಟಕದ ಪ್ರಮುಖ ಮುಕ್ಕ ಐತಿಹಾಸಿಕ ಸ್ಥಳಗಳು ಯಾವುವು
ಹಂಪಿ ಬಾದಾಮಿ ಐಹಳಿ ಪಟ್ಟದಕಲ್ಲು ಬೇಳೂರು ಹಳೇಬೀಡು ಶ್ರವಣಬೆಳಗೊಳ ಹಾಗೂ ಮೈಸೂರು ಪ್ರಮುಖ ಇಐತಿಹಾಸಿಕ ಸ್ಥಳವಾಗಿದೆ
ಹ್ಮ್ ಕರ್ನಾಟಕದ ಇತಿಹಾಸದಿಂದ ನಾವು ಏನು ಕಳೆಯಬಹುದು
ನಮ್ಮ ಸಂಸ್ಕೃತಿಯನ್ನು ಗೌರವಿಸಬಹುದು ಏಕತೆಯಿಂದ ಬದುಕು ಹದು ಕಲೆ ಮತ್ತು ಸಾಹಿತ್ಯವನ್ನು ಬೆಳೆಸುವುದು ಹಾಗೂ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವುದು
ಹ್ಮ್ ಕರ್ನಾಟಕದ ಬಗ್ಗೆ ತಿಳಿದುಕೊಂಡ ನಂತರ ನನಗೆ ಹೆಮ್ಮೆ ಅನಿಸುತ್ತಿದೆ
ಹ ಹಾಗೆಯೇ ಅನಿಸಿತು ನಿಮ್ಮ ಇತಿಹಾಸವನ್ನು ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿಯಗಾಗಿದೆ
ಹೌದು ಈ ಅಮೂಲ್ಯ ಮಾಹಿತಿಯನ್ನು ಹಂಚ ಹಂಚಿಕೊಂಡಿದ್ದಕ್ಕೆ ತುಂಬಾ ಖುಷಿ.
ಸ್ವಾಗತ ನಮ್ಮ ನಾಡಿನ ಇತಿಹಾಸ ಮತ್ತು, ಸಾಂಸ್ಕೃತಿಕ ಸಂಸ್ಕೃತಿಯನ್ನು ಎಲ್ಲರಿಗೂ ಪರಿಚಯಿಸೋಣ
ಹಾ ಪರಿಚಯ ನಿಮಗೆ ನದಿಗಳ ಬಗ್ಗೆ ಗೊತ್ತಿದಿಯೇ
ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ತಿಳಿಸಿ ನಮಗೆ
ಹ್ಮ ತಿಳದಿದೆ ನಾನು ನಿಮಗನ್ನು ನಿಮಗ ಅದನ್ನು ತಿಳಿಸಿಕೊಡುತ್ತೇನೆ
ಹ್ಮ ಒಂದೈ ನಿಮಿಷ. ಈಗ ಏನು ಮಾಡುತ್ತಿದ್ದೀರಿ.
ನನಗೆ ಮಾ ಬೆಳಗ್ಗೆಯಿಂದ ಹೊಟ್ಟೆ ನೋವು ಇತ್ತು. ಅದಕ್ಕೆ ಮ
ಹೌದು ಕೇಳೋದೇ ಮರ್ತು ಹೋದೆ ನಾನು ಕರೇನು ಮಾಡಬೇಕು ಎಂದು ಅಂದಿಕೊಂಡೆ.
ವಿಶ್ರಾಂತಿ ತೆಗೆದು ಕೊಳ್ಳುತಿದ್ದೇನೆ. ಪರವಾಗಿಲ್ಲ ಸರಿ ಹೋಗಿದೆ.
ಊಟ ಮಾಡಿದ್ದೀರಿ.
ಹಾ ಬೆಳಗ್ಗೆ ಸ್ವಲ್ಪ ತಿಂದೆ.
ಹ್ಮ್ ಗುಳುಗೆ ತಗೊಂಡರೆ.
ಏನಿಲ್.
ಯಾಕೆ ತೆಗೆದುಕೊಳ್ಳಬೇಕಾಗಿತ್ತು ಅಲ್ಲವೇ.
ಅಮ್ಮ ಬೇಡ ಅಂತ ಹೇಳಿತ್ತು ಅದಕ್ಕೆ.
ಹೌದೇ ಊಟ ತಿಂದಿರಾ ನೀವು ಹೊಟ್ಟೆ ತುಂಬಾ.
ಹೊಟ್ಟೆ ತುಂಬಾ ತಿನ್ನೋದಕ್ಕೆ ಹೋಗಿದ್ದರೆ ವಾಮಿಟ್ ಆಗುತ್ತಿದೆ. ವನತಿ ಹಾಕ ತಿದೆ.
ಹೌದೇ,
ಅದಕ್ಕೆ ಸ್ವಲ್ಪ ಹಾ ಹಾಲು ಕುಡಿದು ವಿಶ್ರಾಂತಿ ಮಾಡುತ್ತಿದ್ದೇನೆ.
ಟೀ ಬನ್ನ ಏನಾದ್ರೂ ತಿನ್ನೋದಲ್ಲವೇ.
ಬನ್ನು ಹಾಲಲ್ಲಿ ಎದ್ದಿಕೊಂಡು ತಿಂದೆ ಆದ್ರೆ ಅದು ವಾಮೀ ಊಟ ಹೋಯ್ತು ಅದಕ್ಕೆ ಮತ್ತೆ ಬರಿ ಹಾಲು ಮಾತ್ರ ಕುಡ್ದ್ ಬಿಟ್ಟು ಸ್ವಲ್ಪ ಊಟ ಮಾಡಿ. ಮಲಗಿಕೊಂಡಿದ್ದೇನೆ.
ಹೌದೇ.
ಹ್ಮ್ ಏ ಯಾಕೆ ಬಂದಿತ್ತು ನಿಮಗೆ ಹೊಟ್ಟೆ ನೋವು ಏನಾದರೂ ಬ ಬೇರೆ ಪದಾರ್ಥವನ್ನು ತಿಂದಿರಿ ನೀವು.
ರಾತ್ರಿ ನಾಲ್ಕು ಮೊಟ್ಟೆ ತಿಂದೆ.
ಹ್ಮ್.
ಅದು ಮತ್ತೆ ನಿನ್ನೆ ಮಧ್ಯಾಹ್ನ ಮಾವಿನ ಹಣ್ಣು ತಿಂದೆ.
ಹ್ಮ್.
ಅದಕ್ಕೆ ಸ್ವಲ್ಪ,
ಹ್ಮ್ ಎಲ್ಲ ಒಂದೇ ಸರಿ ತಿನ್ನಬಾರದಿತ್ತು ನೀವು.
ತಿಂದದ್ದೆಲ್ಲ ನಮ್ಮ ತಾತ ಮುಂದೆ ತಿಿಂದಿ ಅದು ದೃಷ್ಟಿಯಾಗಿ ಹೋಗಿದೆ.
ಹೌದೇ ಹಾ. ಇನ್ನು ಮುಂದೆ ಯಾರ ಮುಂದೆನು ತಿನ್ನಬೇಡಿ ನಿಮ್ಮ ಕೊಠಡಗೆ ತೆಗೆದುಕೊಂಡು ಹೋಗಿ ಅಲ್ಲಿ ತಿನ್ನಿರಿ. ಅದು ನಿಮ್ಮ ಕೊಠಡಿಯ ಬಾಗಿ. ಕಲನ್ನು ಮುಚ್ಚಿ ತಿನ್ನಿರಿ ನಂತರ ಎದ್ದು ಆಚೆ ಬನ್ನಿರಿ.
ಹಾಗೆ ಮಾಡುತ್ತೇನೆ ಇನ್ನು ಮುಂದೆ.
ಹ್ಮ್ ಈಗ ಏನು ಮಾಡುತ್ತಿದ್ದಾರೆ ಮನೆಯಲ್ಲಿ.
ಮಲಗಿಕೊಂಡಿದ್ದಾರೆ ತಿಂದು ಬಿಟ್ಟು.
ಕಿವಿ ಇದ್ದರೆ ಕಿವಿ ಕೊಡುತ್ತಾರೆ ಹುಷಾರಾಗಿರಿ
ನಿದ್ದೆ ಮಾಡುತ್ತಿರುತ್ತಾರೆ ಬಿಡಿ.
ಹೌದ
ಹ್ಮ್.
ಹ್ಮ್ ಮಳೆ ಬೀಳತಿದೀಏ.
ಇ ನಿಮ್ಮ ಕಡೆ ಬೀಳುತಿದೀಯ.
ಇಲ್ಲ.
ಹ್ಮ್. ನೀವು ಊಟ ಮಾಡಿದ್ದೀರಾ ಮಧ್ಯಾಹ್ನ.
ಮಧ್ಯಾಹ್ನದ ಊಟ ಇನ್ನೂ ಆಗಲಿಲ್ಲ ಬೆಳಿಗ್ಗೆ ಊಟ ತಿಂದೆ.
ಹ್ಮ್.
ನೀವೇ ನೀವು ತಿನ್ನಲಿಲ್ಲ ಅಲ್ಲವೇ.
ಇನ್ನುೂ ಇಲ್ಲ ತಿನ್ನಬೇಕು ಇನ್ನು
ಏನು ಮಾಡಿದ್ದೀರಿ ಅಡಗೆಗೆ.
ಬೆಳಗ್ಗೆ ಅಮ್ಮ ಹನ್ನ ಸಾಂಬಾರ ಮಾಡ್ಬಿಟ್ಟು ಹೋಗಿದ್ದಾರೆ ಕೆಲಸಕ್ಕೆ
ಹ್ಮ್.
ಅದೇ ಇದೆ ತಿನ್ನಬೇಕು
ಹ್ಮ್ ಹ್ಮ್. ತಿನ್ನಿ ಹೊಸದಾಗಿ ಏನು ಮಾಡದಕ್ಕೆ ಹೋಗಬೇಡಿ ನೀವು ಅದೇ ಇರುತ್ತದೆ ಅದೇ ಅವರು ತಿನ್ನು ನೀವು ಅದನ್ನೇ ತಿನ್ನಿ. ಹ ಹ ಹೌ ಹ ಹಾ ಮಾಡಕ್ಕೂ ಹೋಗಬೇಡಿ.
ಹ ನಿಂದು ಸ್ನಾನ ಸಹ ಮಾಡಲಿಲ್ಲ ಪೂಜೆನೂ ಮಾಡಲಿಲ್ಲ
ಮತ್ತೆ ವಿಶ್ರಾಂತಿ ಪಡೆಯಿರಿ ಪೂಜೆ ಸಂಜೆ ಅಥವಾ ನಾಳೆ ಮಾಡಿರಂತೆ.
ಹ್ಮ್.
ಹ್ಮ್ ಮತ್ತೆ ಮುಂದಿನ ಪರೀಕ್ಷೆ ಯಾವಾಗ ಇದೆ.
ಮಂಗಳವಾರ ಒಂದು ಇದೆ
ಹ್ಮ್. ತಯಾರಿದ್ದೀರ
ಈ ತಯಾರಿ ಆಗಬೇಕು ಎಂದು ಇವತ್ತು ಕ್ವಶನ್ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಸ್ನೇಹ. ಸ್ನೇಹಿತೆಯಿಂದ ಕಳಿಸಿಕೊಂಡಿದ್ದೆ ಆದರೆ ಏನು ಮಾಡದು ನನಗೆ ಹುಷಾರಿಲ್ಲ. ಅದಕ್ಕಾಗಿ ನಾಳೆ ತಯಾರಿ ಆಗಬೇಕು
ಹಾಗೆ ಮಾಡಿ ಹುಷಾರಾದ ನಂತರವೇ ತಯಾರಾಗಿ. ಇಂದು ವಿಶ್ರಾಂತಿ ಪಡ ಇಿರಿ ನಾಳೆ ನಾಳೆ ಮಧ್ಯಾಹ್ನ ಅಥವಾ ನಾಳೆ ಒಂದು ಹನ್ನೆರಡು ಗಂಟೆ ಆ ರೀತಿಯಲ್ಲಿ ಓದಿಕೊಂಡರೆ ಆಗುತ್ತೆ ದೆ
ಹಾ
ಹ್ಮ್ ಮತ್ತೆ ಒಂದು ಕರೆಯನ್ನು ಮಾಡಲೇ ಅಥವಾ ಬೇಡವೇ
ಮಾಡಿ ಸಂಜೆ ವೇಳೆ ನೀವು ಯಾವಾಗ ಫ್ರೀ ಯಾವಾಗ ಸಮಯ ಸಿಗುತ್ತದೆ ಯಾಗ ಮಾಡಿ
ಈಗ ಮಾಡಲೇ ಇನ್ನೊಂದು ಕರೆಯಏನು
ಸರಿ ಮಾಡಿ
ಸರಿ ಆಗಿದ್ದಿದ್ದಾರೆ ಧನ್ಯವಾದಗಳು
ಧನ್ಯವಾದಗಳು